ಹಲೋ ತನ್ಪಾ ಪೊನ್ ಇಲ್ಲಾ ಎನ್ ಇಲ್ಲಾ
ಹ್ಮ್ ಏನ್ ಇಲ್ಲೋ ಸಲ್ಪ ಬಿಜಿಇನಿ ಅದಕ ಪೊನ್ ಹಚದಿಲ
ಅಲ್ಲ ನಿ ಏನ್ ಹತ್ತದಿಲ್ಲ ಅಂದ್ರ ನಾನೇ ಹಚ್ಚನೆಕೆನ್
ಇಲ್ಲ ಸ್ವಲ್ಪ ಕೆಲ್ಸದ ಮ್ಯಾಗ ಇನ್ಲ ಹಂಗಾಗಿ ಯಾರಿಗಿ ಹಚ್ಲಾರಂಗ ಆಗ್ಯಾದ
ಏನ್ ಮಾಡ್ಕತ್ತಿ ಕೆಲ್ಸ
ಏನಿಲ್ಲ ಸ್ವಲ್ಪ ಹೊಲ್ಕ್ ಹೊಗಿದ್ಯಾ ಚಿಕ್ಕುಂಟಿ ಹೊಡ್ಯಾಕ
ಹ್ಮ್ ಹ್ಮ್
ಒದ ಈಗ ಬನ್ನಿ ನೋಡ ಈಗ ಬನ್ನಿ ಜಳಕ ಗಿಳಕ ಮಾಡಿ ಊಟ ಮಾಡಿ ಈಗ ಪೊನ್ ಹಚ್ಚಿದೆ
ಹ್ಮ್ ಹ್ಮ್ ಯಾರ್ದು ಇದ್ದಪ್ಪ ಊರಾಗ
ಅದೇ ಹ ನಮ್ಮ ಅಣ್ಣವ್ರದ್
ಹ್ಮ್ ಹ್ಮ್
ನೋಡಿದ್ದಿಲ್ಲ
ನೊಡ್ನಿ ತೊ
ಅವರು ಹೋಗಿದ್ದ್ಯಾ
ಹ್ಮ್
ಹೊಗ್ಗೆಶಿ ಸಲ್ಪಟಾಯ ಬಂದತ
ಎಷ್ಟದ ಕೂಲಿಷ್ಟ ಚಿಕ್ಕ್ಉಂಟಿ ಹೊಡ್ಯಾಕ
ಐದ್ನೂರು ಕೊಡ್ತರ
ಐನೂರ ಮುಂಜೆಲೋಗೆ ಮಧ್ಯಾಹನಕ್ಕೆ ಬರದ ಎನ್
ಹ್ಮ್ ಮುಂಜಾಲೆ ಮಧ್ಯಾಹ್ನ ಯಾಡ್ ಗಂಟೆಕ್ ಬರದ
ಆಯ್ತಾ ನೀನ್ ಆದ್ ನಳಗಳಕ
ಆಯ್ತಕ್ಕಲ್ಲ ಅವಳಿಗೆ ನಿಂದೆ ಹೊಲ ಅದ ಅಂತ ಅದನ್ ನೋಡಮ್ ಅಂತ ನೋಡೋದೇದೆ ಇಲ್ಲಾ ಅಂತ
ಹ್ಮ್ ಹ್ಮ್
ಅಲ್ಲಮ್ಮಂತಂತರಕ್ಕ
ಹ್ಮ್
ರಿಂಗತ್ತ ನಿನ್ನ
ಹ್ಮ ಹ್ಮ ಹ್ಮ.
ಹ್ಮ ನಿಂದೇನ ನಡದ ಕೆಲ್ಸ
ಏನಿಲ್ಲ ಇಲ್ಲೇ ಬೆಂಗಳೂರಗ ಬನ್ನಿ ನಾನು.
ಎಲ್ಲ ಅದ್ ಬೆಂಗಳೂರ ಅಲ್ಲೆನ ಕೆಲ್ಸ ನಿಂದು.
ಇಲ್ಲಿ ಯಾವ್ದ ಕಂಪನಿ ಅದ ಕಂಪ್ನಿಗ ಹೊಂಟೀನಿ. ಹಾ ಹಲೋ ಗ್ಯಾಸ್ ಬಿಲ್ಲ್ ಹಾ ಹಲೋ ಕೆಳಸವಲ್ತ ಇಲ್ಲಲ್ಲೇ ಇಲ್ಲ್ಯಾ ಇನ್ನ್ ಅದ ಹಲೋ